ಹಲೋ
ಹ್ಮ್ ಹೇಳಿ ಮೇಡಮ್.
ಹೂ.
ಹೂ ಯಾವದೋ ಕಾಲ್ ಬಂದಿತ್ತು ಅದಕ್ಕೆ ಕಟ್ ಮಾಡದೆ ಹೇಳಿ ಮತ್ತೆ ಇದು. ಮದ್ವೆ ಮಾಡುದ್ರಂತೆ ನಿಮ್ ರಿಲೇಟಿವ್ಸ್ ಯಾರೋ ನಿಮ್ ನಾದಿನಿನೋ ಏನೋ ಅಂದಂಗ ಆಯ್ತು. ಚೆನ್ನಾಗ ಆಯ್ತಾ ಮದ್ವೆ ಎಲ್ಲಾ ಹ್ಮ್ ಹ್ಮ್ ಹ್ಮ್ ಹೌದಾ.
ಹಾ
ಹ್ಮ್ ಹ್ಮ್ ಹ್ಮ್ ಮತ್ತೆ ಹೆಂಗಿದರೆ ಮೇಡಮ್ ಮನೆ ಕಡೆ ಅವ್ರು ಹೆಂಗೆ.
ಅಯ್ಯೋ ತುಂಬಾ ಚೆನ್ನಾಗಿದ್ದಾರೆ ಮೇಡಮ್.
ಹೂ.
ಹ್ಮ್ ತುಂಬಾ ಚೆನ್ನಾಗಿದ್ದಾರೆ.
ಹ್ಮ
ಹೌದಾ ಹೇಗೋ ಒಳ್ಳೆ ಮನೆಗ್ ಕೊಟ್ಟಿದ್ದೀರಾ ಬಿಡಿ. ಒಳ್ಳೆ ಮನೆಗ್ ಕೋಟಿದೀರಾ ಬಿಡಿ.
ಹ್ಮ್ ಒಳ್ಳೆ ಮನೆ ಕೊಟ್ಟಿದ್ವು ಜನನುೂ ಒಳ್ಳೆರು. ಅಲ್ಲಿ ಯವರನೆ ಅವ್ಳ ಕೈಗ ಕೊಟ್ಟಿದ್ದಾರೆ ಮೇಡಮ್ ಅವರು. ನೆನ್ನ ಹಳೆ ಬ್ಯಾಕ್ ಅಕೌಂಟ್ಸು ಬ್ಯಾಕ್ ಅಕೌಂಟು ರೇಷನ್ ನನ್ನ ಪಾಡಿಗ ನನ್ನ ಮದುವೆ ಆಗಿನ ನೋಡಿ ಮೇಡಮ್ ಹದ್ನಾಲ್ಕು ವರ್ಷ ಆಗಿದ್ರು ನಮ್ಮ ಇವತ್ತಗೂ ನಂದು. ರೇಷನ್ ಕಾರ್ಡ್ಗೆ ನನ್ನ ಸೇರಿಸಿಕೊಂಡಿಲ್ಲ ನಮ್ಮ ಅತ್ತೆ ಮಾವ. ಅಂತ ನನ್ನ ಗಂಡನೇ ಆಗ್ಲಿ. ಇದ್ರ ಇವಳು ಇ ಹುಡ್ಗಿಗೆ ಮದುವೆ ಆಗಿ ಒಂದವರೆ ತಿಂಗ್ಗಳ ಆಗಿತ್ ಅಲ್ಲ ರೀ ಆ ಬ್ಯಾಂಕ್ ಅಕೌಂಟ್. ರೇಷನ್ ಕಾರ್ಡಗೆ ಎಲ್ಲ ಸೇರಿಸಿ ನನ್ನ ಹೆಸರ
ನೋಡಿ.
ಹ್ಮ ಅವ್ರ ಅಮ್ಮಂದ ಇಲ್ಲಾ ಗಂಡ ಹೆಂಡ್ತಿದು ಇಬ್ರ್ದೇ ಮಾಡ್ಸ್ಕೊಂಡಂಬಂದಾರ ಯಜಮಾನ್ರು.
ನೋಡ್ರಿ ಓಹಹೋಹೋಹೋ
ಹ್ಮ್ ಹೌದು ನೆನ್ನ ಸ ರೇಷನ್ ಕಾರ್ಡಗೆ ಆಪ್ಲೆ ಮಾಡಿ ಗಂಡ ಹೆಂಡ್ತಿ ಒಂದು ರೇಷನ್. ಕಾರ್ಡ್ ಮಾಡಸ್ಕೊಂಡ ಬಂದರ ಮಾಡಸಕೊಂಡ ಬಂದ್ರ ಅಂತೆ ಬ್ಯಾಂಕ್ ಅಕೌಂಟ್ ಎಲ್ಲ ಮಾಡ್ಸಕೊಟ್ಟ. ರೆ ಯಜಮಾನರು ಆಮೇಲೆ ಅಡ್ರೆಸ್. ಎಲ್ಲಾ ನಿನ್ನ ಹೆಸರಲೀ ಚೇಂಜ ಮಾಡ್ಸಿದ್ರಂತೆ. ನಿನ್ನೆ ಮಣೆಯಿಂದವಾ ಹ್ಮ ಎಲ್ಲ ಎಲ್ಲಾರೂ ಮಾಡಿದಾರಂತ ನೋಡ.
ನೋಡಿ ಎಷ್ಟು ಫಾಸ್ಟ್ ಇದ್ದಾರ ಅವರು. ಈ ಬೆಂಗಳೂರುಗ ಸೆರತೆರಲಾ ಬೆಂಗ್ಳೂರು. ಹಾ ಬೆಂಗ್ಳೂಗ್ ಸೇರಿಕೊಂಡ ಬಿಟ್ಲು ಈಗ.
ಹ್ಮ್ ಬೆಂಗ್ಳೂರು ಅಡ್ಡ್ರೆಸಿಗ್ ಎಲ್ಲ ಮಾಡ್ಕೊಂಡ್ಬಿಟ್ಟೀರ ನೋಡ್ಬಿಡಮ್ಮ ಯಾವಾಗಲ್ಲ ಹ್ಮ್ ಅವ್ರ ಅಣ್ಣ ಹೇಳ್ತಿದ್ರು ಆ ಮನೆ ಒಡತಿ ಆಗ್ಬಿಟ್ಲು ನನ್ ತಂಗಿ ಅಂತಂತ ಈ ಯಾವಾಗಲೆಯ.
ಹ್ಮ್ ಹ್ಮ್ ಹ್ಮ್
ಆ ಮನೇಲಿ ಆ ಮನೆ ಎಲ್ಲ ಸೇರಿ ಬಿಟ್ಲಲ್ಲಯ ಅಂತ ಅಂದ್ರೆ ನಾವು ರೇಷನ್. ಕಡೆಗೆಲ್ಲ ನನ್ ಸೇಷನ್ ಅಂದ್ರೆ ಆ ಮನೆ ಒಡತಿ ಅಲ್ಲ ನಾನು ಅಂತ ಅಲ್ಲಿಗೆರ್ತಾ.
ನೀವು ಕೇಳ್ಬೇಕಿತ್ತು.
ಕೇಳ್ಬೇಕಿತ್ತು ಅಂದ್ರೆ ಬೇಕಿದ್ರೆ ನೀನ್ ಮಾಡ್ಕೊ ಅಂತೇಳ್ತಾರೆ ಮೇಡಮ್ ನಾ ಒಬ್ಬಳೇ ಹೆಂಗ್ ಮಾಡ್ಕೊಳಕ್ ಬರುತ್ತೆ. ಎರಡು ಕೈ ಸೇರಿದ್ರೆ ತಾನೇ ಚಪ್ಪಾಳೆ.
ಈಗೆಲ್ಲಾ ರೇಷನ್ ಕಡೆ ಸೇರ್ಸ್ತಿದಾರ ನೋಡ್ರಿ ಹೋಗಿ ಕೊಡ್ರಿ ಸೇರ್ಸ್ತಾರೆ.
ಅದಕ್ಕೆಲ ಪ್ರೂಫ್ ಬೇಕಂತೆ ಮೇಡಮ್ ನಂದು ರೇಷನ್ ತ್ ಆಧಾರ್ ಕಾರ್ಡ್ ಇಲ್ಲ.
ಹ್ಮ್
ಆಧಾರ್ ಕಾರ್ಡ್ ಐತೆ ಅಲ್ಲ ಇದು ಮ್ ವೋಟರ್ ಐ ಡಿ ಬೇಕಂತೆ ಅದಿಕ್ಕೆ
ಹ್ಮ್
ನಂದು ಬೆಂಗ್ಳೂರು ಅಡ್ರೆಸ್ಗೈತೆ ನಾನು ಹೋಗ್ ಚೇಂಜ್ ಮಾಡ್ಸ್ಕ್ಯಂಡ್ ಬಂದ್ನ್ಯ ಅದಾಯ್ತ.
ಊ ಹ್ಮ್
ಹ್ಮ್
ರೇಷನ್ ಕಾರ್ಡ್ ಬಾಳ ಇಂಪಾರ್ಟೆಂಟ್.
ಹೌದೌದು ಹ್ಮ ಬಾಳ ಇಂಪಾರ್ಟೆಂಟು.
ಹ್ಮ್
ಏನ್ ಮಾಡು
ಮತ್ತೆ ಅವಲಕ್ಕಿ ತಿನ್ನಲ್ಲ ಪಲಾವ್ ತಿನ್ನಲ್ಲ ಪುಳಿಯೋಗ್ರೆ ಒಂದು ಬಿಟ್ಟು ತಿಳಿಸಾರು ರೈಸ್ ಬಿಟ್ಟು ನಮ್ಮ ಮನೆಗ್ ಮಕ್ಕಳು ಏನೇನು ತಿನ್ನಲ್ಲ ಮೇಡಮ್ ಏನ್ ಮಾಡ್ಬೇಕ್ ಅಡಿಗೆ ಅನ್ನೋದೆ ಗೊತ್ತಾಗಲ್ಲ ದಿನ ಬೇಳೆ ಸಾರು ರೈಸ್ ಮಾಡ್ ಡಿ ಮಾಡಿ ನಮ್ಗೆ ತಲ್ಕೆಟ್ ಹೋಗಿತೆ.
ರೈಸ್ ಬಾತ್ ತಿನ್ನಲ್ಲ.
ಅಲ್ಲ ಮೇಡಮ್ ಡೈಲಿ ಬೆಳೇ ಸಾರು ಅನ್ನ ನಮ್ ಕೈಲಿ ಹೆಂಗ್ ತಿನ್ನಕ್ಕಾಗತ್ತ್ ನೀವೇ ಹೇಳ್ರಿ.
ತಿನ್ನಲ್ಲ
ಮೋ ಮ ಆಮೇಲೆ ಪುಳಿಯೋಗ್ರೆ ಡೈಲಿ ತಿಂಡಿ ಪುಳಿಯೋಗ್ರೆ ಆದ್ರೆ ಹೊಟ್ಟೆ ತುಂಬಾ ತಿಂದ್ ಹೋಗ್ತಾರೆ ನಾಚ್ಕೆ ಆಗುತ್ ತೆ ಡೈಲಿ ಪುಳ್ಯೋಗ್ರೇ ಮಾಡಕ್ ನಮಿಗೆ ಯಾರ ಕೇಳ್ರೆ ಏನ್ ತಿಂಡಿ ಅಂದ್ರ ಪಳಿಯೋಗ್ರೆ ಅಂದ್ರೆ ಹೇಳಕ್ ನಾಚಕೆ ಆಗುತ್ತ ಇದೇನ್ ಡೈಲಿ ಪುಳಿಯೋಗ್ರೇ ಮಾಡ್ತ್ರಾ ಅಂತ. ಹ ಪಳಿಯೋಗ್ರೆ ಆದ್ರೆ ಈಗ್ ನೋ ರಿ ಮೂರ್ ದಿವ್ಸದಿಂದ ನಮ್ ಚಿಕ್ಕ ಮಗ ಕೂಳೆ ತಿಂದಿಲ್ ಒಟ್ಟಿಗೆ.
ಹ್ಮ್
ಹ್ಮ್ ಹಂಗ ಹೋಗ್ತ ಕವ್ಯ ನೀನ್ ಅಡಿ ಮಾಡಿ ಮಟ್ಟಿ ಅವ್ ಉಣ್ಲಿಲ್ಲ ಅಂದ್ರೆ ನಮಗ್ ಹೊಟ್ಟುರಿತಿ ಹಾ ಏನ್ ಮಾಡ್ಬೇಕ್ ಹೇಳ್ರಿ ಹಿಂಗಾದ್ರೆ.
ಏನು ಮಾಡಂಗಿಲ್ಲ ಮಕ್ಳು ಹೆಂಗ್ ಆಡ್ತವ ಹಂಗ್ ಹೋಗದಷ್ಟೇ.
ಕಾಲ ಕೆಟ್ಟ ಮಕ್ಳು ಬಿಡ್ರಿ ಅತ್ಲಾಗಿ ಆಗ್ ಹೋಗ್ಬಿಟ್ಟೈತ್ ಅತ್ಲಗ್ ಜೀವನ.
ಹೌದು
ನಾವು ಇಷ್ಟೆಲ್ಲ ದುಡಿತೀವಿ ಮಾಡ್ತೀವಿ ಯಾರ್ಗೋಸ್ರ ಮಾಡ್ತಿವಿ ಮಕ್ಳು ಉಣ್ಲಿ ತಿನ್ಲಿ ಅಂತ ತಾನೇ ಮಾಡದು. ಅವ್ರೆ
ಹೌದು
ನ್ನ ಹೋದ್ರೆ ನಮಿಗೆ ನಾವ್ ಮಾಡೇನ್ ಪ್ರಯೋಜನ.
ಹ್ಮ್
ಆ ಏಯ್ ಬಿಡ್ರ್
ಹೌದು
ಎಷ್ಟ್ ಹಿಂಸೆ ಮಾಡಿದ್ರು ತಿನ್ಲಿಲ್ಲ ಹಂಗೆ ಹೋಗ್ಬಿಟ್ಟ ಚೂರ್ ಖಾರ ಆಗೈತೆ ಅಂತ. ಒಂದೇ ಒಂದ್ ಸ್ಪೂನ್ ಖಾರ ಪುಡಿ ಅಕೀನ್ ಜಾಸ್ತಿನೂ ಹಾಕಿಲ್ಲ.
ಹ್ಮ್
ನಿನ್ನೇನು ಅಷ್ಟೆ ನಿನ್ನೇನು ತಿನ್ಲಿಲ್ಲ ಏನೋ ನಾಟ್ಕ ಆಡ್ಕೊಂಡ್ ಹೋದ.
ಹ್ಮ
ಅನ್ನ ತಿಳ್ಸಾರ್ ಮಾಡು ತಿಂತತ್ವಿ ಅಂತರೆ ಇಲ್ಲ ಪುಳಿಯೋಗರೆ ಮಾಡು ತಿಂತ್ವಿ ಅಂತ ಇವನಿಗೆ ಪುಳಿಯೋಗ್ರ ಇಡ್ಸಲ್ ದೊಡ್ಡನಿಗೆ ಸಣ್ಣನಿಗೆ ದಿನ ಪುಳಿಯೋಗ್ರಿ ಬೇಕು ಎಸಾಯನ ಇವನ್ ಪಲಾವ ಮಾಡು ರೈಸ್ ಭಾತ್ ಮಾಡು ಅಂತ ಇವನ್ ಅಂತ ತುಂಬಾ ತಿನ್ದೋದ ರೈಸ್ ಪತಾಗಕ್ಕೆ ಅವನೂ ಸಣ್ಣವನು ತಿಂಲಿಲ್ಲ
ಹ್ಮ
ಹ್ಮ್ ಇರ್ಬೇಕಕ್ ಬಿಡ್ರಿ ಮನೆಗೆ ಎದ್ರ ಸಕ್ತ್ ಮಕ್ಳಂದ ಬೈ ಇಲ್ಲ ಭಯನೇ ಇರಲ್ಲ ಗಂಡಸರು ಇಲ್ಲದಿದ್ರೆ ಬಾರಿ ಕಷ್ಟ
ಅ ಗಂಡಸರು ಇರ್ಬೇಕು
ಎದ್ರ ಸಕ್ಕ ಎದ್ರಲ್ ಕಣ್ರಿ ಮಕ್ಳ ಮನೆಗೆ
ಹ್ಮ್ ಗಂಡಸರು ಇರ್ಬೇಕು ಮನೆಗಳಲ್ಲಿ ಗಂಡಸರು
ನಮ್ಮ್ ಮನೆ ಒ ಹುಡ್ಗಿತ್ತು ಹಂಗೆ ಹೆಂಗ ಎದ್ರಾರ ಅವನಿಗೆ ಅಂದ್ರೆ ಅಯ್ಯೋಯ್ಯೋ ಯಾರು ಪಚ್ಚಿಕರು ಉಣ್ಣದ್ ಮಾತ್ರ ಹಂಗೆ ಅವ್ನ್ ಕಂಡ್ ಬಿಟ್ರ ಸಾಕಟ್ಟ ತುಂಬಾ ಉಂಡೋಗ್ ಎಲ್ಡವ ಹ್ಮ್ ಅದೊಂದ್ ನಿಚಿಕರ ನಮ್ಮ ಮನೆಗೆ ಇರ್ಬೇಕಾಗಿತ್ತು ಅನ್ಸುತ್ತೆ ಇವಾಗ ನೆನಸುಕೊಂಡ್ರೆ
ಹ್ಮ್ ಹೌದು
ಬಾರಿ ಊಟದ ವಿಷಯದಲ್ಲಿ ಬಾಳ ಶಿತ್ತಾಗಿಕ್ಕಂದಿದ್ದ ಅವ್ನಿದ್ರು ಸಾಕು ಕೇಳಿ ಹಿಡಿಸಕಂತ ಅವ್ರೇ ಒಟ್ ತುಂಬಾ ಉಂಡೋಗರು
ಹ್ಮ್
ಈಗಂತೂ ಅವ ನೋದ್ಕಿಲ ಊಟನೇ ಮಾಡಲ್ಲ
ಹ್ಮ್
ಹ್ಮ್
ಹ ಹ್ಮ
ಮತ್ತೇನ್ ಮೇಡಮ್
ಹೇಳಬೇಕಮ್ಮ
ಏ ಒಬ್ಬೊಬ್ಬರದು ಒಂದೊಂದು ತರ ಜೀವನ ಬಿಡ್ರಿ ಅತ್ಲಾಗೆ
ಹಾ
ಒಬ್ಬೊಬರ್ದುು ಒಂದೊಂತರ ಜೀವನ ಬಿಡ್ರಿ ಅತ್ಲಾಗಿ
ಹೌದು
ಇದ್ದರ್ಗ ಒಂತರ ಇಲ್ಲ ದರ್ಗ ಒಂತರ
ಕಷ್ಟ ಆದ ಜೀವನ ಏನ್ ಮಾಡಕ್ಕ ಆಗಲ್ಲ
ಹ ಹೌದೌದ ಹೌದೌದು
ಹ್ಮ್ ಜೀವನ ಬೋ ಜೀವನಗಳು ಹೆಂಗಿರತ್ತಾ
ಮ ಎಲ್ಲಾ ಬಿಟ್ಟು ಎಲ್ಲಾದ್ರೂ ಹೋಗಿ ಆಶ್ರಮಕ್ಕಾ ಇದಕ ಸೇರಕೋಬೇಕು ಅನ್ಸ್ಬಿಡತ್ರಿ
ನ ಹಂಗ ಅನ್ಕೊಂಡನಿ ಬೇಡ ಮರ ನನ್ ಹ್ಮ್
ನಿಮ್ಮ್ ಮಗಳು ಹೋಗಿಲ್ವಾ
ಹ್ಮ್
ನಿಮ್ ಮಗಳು ಹೋಗಿಲ್ವ ಅಂದೆ
ಹ್ಮ್ ಹೊರಟಳು
ಹ್ಮ್
ಇವಾಗ ಹೊರಟೋ
ಹ್ಮ್ ಮತ್ತ ಇನೇನು ಸಮಾಚಾರ ಹೇಳಿ ಬರೆ ನಾನೇ ಹೇಳ್ತೀದಿನಿ ನೀವೇನು ಹೇಳ್ತನೆ ಇಲ್ಲ ಯಾಕೋ
ಹ ಹ ಹ
ನಿಮ್ ಲೈಫ್ ಸ್ಟೈಲ್ ಎಂಗ್ಯತೆ ಹೇಳ್ರಿ
ನಮ್ ಲೈಫ್ ಸ್ಟೈಲ್
ಹ್ಮ್
ಹ ಈ ಅಲ್ಲ ಹಿಂಗೆ ಮಾಮೂಲಿ ಮಡ್ಮ ಮೇಲೆ
ಹ್ಮ್
ನಿಮ್ಂಗಿರಕಾಗುತ ಮಡ್ಮ ನಾವು
ಅಯ್ಯೋ ಅಯ್ಯೋ ಅಯ್ಯೋ ಎಲ್ಲ ಇದ್ದಾರೆ ಇಂಗಂದ್ರೆ ಹೆಂಗೆ
ನಿಮ್ಮ ಥರ ಇರಬೇಕು ಇದ್ರೆ ಅಲ್ವಾ
ಅಲ್ಲಾ ಎಲ್ಲಾ ಇದ್ದಾರೆ ಹಿಂಗ ಅಂದ್ ಬಿಟ್ರೆ ಹೆಂಗೆ
ನೀ ಏಲ್ಲ ಏನಿರುತ್ತೆ ಎಲ್ಲ
ನಾವ್ ಅಂದ್ರೆ ಕಾಟ ಕರ್ಮ ಇಲ್ಲ ಯಾರ್ದು ಬಿಡ್ರಿ ಚೆನ್ನಾಗದ ಇವಾಗಿಂವರಿಗೇಲ
ಹ್ಮ
ಹ್ಮ್ ಮನೆಗ್ ಬರ್ಲಿಲ್ಲ ಅನ್ನ ಚಿಂತಿಲ್ಲ ಅವ್ರ ಹಿಂಗಂತಾರೆ ಅಂಗ್ ಅಂತಾರೆ ಅಂತಾರೆ ಅನೋ ಟೆನ್ಷನ್ ಇಲ್ಲ ಅವರು ಕೆಟ್ಟದ್ ಮಾಡ್ತಾರೆ ಅಲ್ಲಿ ಹೋಗ್ತಾರೆ ಅನ್ನೋ ಟೆನ್ಷನ್ ಇಲ್ಲ
ಹ್ಮ್
ಆ ವಿಷ್ದಾಗಲ್ಲ ಆರಾಮಾಗದಿವಿ ನೋಡ್ರಿ
ಅದೇ ಅದೇ
ಹ್ಮ್
ಈ ಅಮ್ಮಗೆ ಮೇಡಮ್ ಎದ್ದ ಹಸ್ಕಿ ಬೆಡ್ ಶೆಟ್ ಮಡಸಾಕಿಲ್ಲ ಇ ಯ್ಯಮ್ಮ
ಹ್ಮ್
ರೂ ಮಾಡವ ಇಂಬುಡ್ ಸತ ಇಟ್ಟು ಇಟ್ಟಲ್ಲ ಇಂಥ ದರಿದ್ರ ಜನಗಳು ಏನ
ಹು ನವ್ವ
ಹ್ಮ್ ರೂಮ್ ನೋಡು ಎಷ್ಟ್ ಕಲೀಜ್ ಎಬ್ರುಸ್ಕೊಂಡು
ಹ್ಮ್
ಅವ್ರು ರೂಮ್ನನಾಗ್ ಹದಾರಂತ ನಾನ್ ಬಂದೇ ಇಲ್ಲ ಹ್ಮ್ ಹ್ಮ್ ಅಯ್ಯಮ್ಮ ಹೆಂಗ್ ಮಾಡ್ಕೊಂಡತಿ
ಹ್ಮ ಅವ್ರ ಮನೇಲು ಹಿಂಗೇನಾ
ಹ್ಮ್
ಹೌದು ಹ ಹೌ
ನಿಮ್ದು ಟಿಫನ್ ಆಯ್ತಾ
ಹ್ಮ್ ಇಲ್ಲಪ್ಪ ನಂದನು ಆಗಿಲ್ಲ ತಿನ್ಬೇಕು ಏನ್ ತಿನ್ನಾಕೆ ಬೇಜಾರಕ್ಕ ಗಂಜಿ ಕುಡಿದೆ.
ಗಂಜಿನ.
ಹ್ಮ್
ಹ್ಮ್
ಟೀ ಕಾಫಿ ಬದಲು ಗಂಜಿ ಕುಡಿತೀನಿ ಎದ್ದು.
ಹ್ಮ್
ಹ್ಮ
ವಾವ್ ಸೂಪರ್ ಗ್ಲಾಮರ್ ಮಟೈನ್ ಆ
ಹ್ಮ ಏ ಕಾಫಿ ಟಿ ಕುಡಿಬಾರದು ಅಂತ
ನಮ್ಗ ಇರಕ್ಕ ಆಗದೇಯಿಲ್ಲ ಮೇಡಂ ಎದ್ದತಕ್ಷಣನೇ ಎತ್ತತಕ್ಷಣ ಬೇಕು
ಹ್ಮ್
ಎದ್ದ ತಕ್ಷಣ ಬೇಕು ನಮಗೆ
ಹ್ಮ್
ನಮ್ಮ ಯಜಮಾನ್ರಿಗಂತು
ಹ್ಮ್
ಟಿ ಅಂತಾನೆ ಎದ್ದೇಳ್ತಿರ್ತೀವಿ.
ಹ್ಮ್
ನಮ್ಮ ಯಜ್
ಹಂಗೇನು ಇಲ್ಲ ಒಂದು ಒಂದು ಮನೆ ಒಂಒಂದುತರ
ಹ್ಮ
ಹ್ಮ್.
ಒಬ್ಬ್ರು ಒಬ್ಬ್ರು ಒಂತರ.
ಹ್ಮ..
ತುಂಬ ಸಿಸ್ಟಮ್ ನಮ್ಮ ಹಸ್ಬೆಂಡು
ಹ್ಮ್..
ಊಟದ ವಿಷಯದಲ್ಲಿ.
ಹ್ಮ್.
ಬಾರಿ.
ಬಾರೀ. ಸರಿ ಮೇಡಮ್ ಮತ್ತೆ ನಾನೊಂದು ಅರ್ಧ ಗಂಟೆ ಬಿಟ್ಟ ಮಾಡ್ತೀನಿ ತಾಡ್ರಿ.
ಓಕೆ.
ಓಕೆ